ಎಲ್ಲಪ್ಪಾ ಫೋನೆ ಮಾಡ್ತಯಿಲ್ಲ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ಯ ನೀನು.
ಏನ್ ಬ್ಯುಸಿ ಇಲ್ಲಪ್ಪಾ ನೀವೇ ಹಚ್ತಾಯಿಲ್ಲ ಬಾಳ ದಿನಕಚ್ಚೀರಿ.
ನೀವೆ ಫೋನ್ ಹಾಕ್ತಾ ಇಲ್ಲ ನಾವೇ ಫೋನ್ ಹಾಕ್ಲ ನಿಮ್ಗೆ?
ಏ ಏನಪ್ಪಾ ನಾವೇ ಅದ ನಾವ್ ಹಾಕ್ತೀವಪ್ಪ ನೀ ನೀವ್ ಹಾಕ್ತಿ ನೀವೆ ಜಾ ಆಯ್ತ್ ಆಯ್ತೆಲ್ಲ.
ಹೌದಾ?
ಹಾಂ
ನಾವ್ ಹಚ್ವಾಗೆಲ್ಲ ಬ್ಯುಸಿಯಾಗಿರುತ್ತೆ ನಿಮ್ ಫೋನು ಮತ್ತೆ ವಾಪಸ್ ಹಚ್ಚಲ್ಲ ಏನಿಲ್ಲ.
ಹೌದಾ? ಎಲ್ಲ ಆರಾಮಿದ್ ತಾನೆ?
ಆರಾಮಿದೀವಪ್ಪಾ ನೀವು?
ಎಲ್ಲಿರೋದ್ ನೀವು ಇವಾಗ?
ನಾನೂರಲ್ಲಿರದು.
ಊರಲ್ಲ? ನಾವು ಇಲ್ಲಿ ಬೆಂಗ್ಳೂರಲ್ ಕೆಲ್ಸ ಮಾಡ್ತಾಯಿದೀವಿ ಬೆಂಗ್ಳೂರಲ್ಲಿದೀವಿ ನಾವು. ನಾವ್ ಬೆಂಗ್ಳೂರಲ್ಲಿ ಇದು ಯಲಂಕ್ ಯಲಂಕ ಅಂತಾರಲ್ಲ ಯಲಂಕ ಹತ್ರ ಇದೀವಿ ನೋಡಿ ಇ ತೆ ಕೆಲ್ಸ ಮಾಡ್ತಿದ್ದೀವಿ.
ಅ ಇಲ್ಲೆ ಕಂಪ್ನಿಲ್ ಓ ವರ್ಕ್ ಮಾಡ್ತಾ ಇದ್ದೀನಿ.
ಇದ್ ವರ್ಕೊ
ಆಯ್ದಪ್ಪ ಫೈಲ್ಸ್ ಫೈಲ್ ವರ್ಕ್ ಅಷ್ಟೆದೆ ಫೈಲ್ ವರ್ಕು ಅದು ಹೌದು ಇರುತ್ತಂಗೆ.
ಹೌದಾ ಎಷ್ಟ್ ಕೊಡ್ತಾರ್ ಸ್ಯಾಲ್ರಿ?
ಸ್ಯಾಲ್ರಿ ಸ್ಯಾಲ್ರಿ ವ ಒಂದು ಇಪ್ಪತ್ತೈದ್ ಬರುತ್ತೆ ಎಲ್ಲ ಅ ಕಟ್ಟಾಗಿ ಅದೊಂದು ಇಪ್ಪತ್ ಸೇರುತ್ತೆ ಕೈಗೆ ಇಪ್ಪತ್ತೈದು ಅದು ಇದು ಕಟ್ ಟಾಗುತ್ತೆ ಪಿ ಎಫ್ ಅಂತ ಆದಂತ.
ಊಟದ ಅವ್ರ್ ಕಡೆನಾ?
ಹಾಂ ಊಟ ಅದೆಲ್ಲ ಅವ್ರ್ ಕಡೆನೆ ಊಟ ಅವ್ರ್ ಕಡೆ ರೂಮ್ ನಮ್ ಕಡೆ ಅದು ಊ ಟ ಅವ್ರ್ ಕಡೆ ಇರುತ್ತೆ ರೂಮ್ ನಮ್ ಕಡೆ.
ರೂಮ್ ನಿು ಊಂಟ ಅವ್ರ ಕಡೆನಾ
ಹಾ ನೀವನ ಹಾ
ಕೊಡ್ತಾರೆ
ಹ ಊಟ ಅಷ್ಟೇಪ್ಪ ನಮಗ್ ಸೆಟ್ ಆಗಲ್ಲ ನಾವ್ ಆ ಆ ಸೈಡ್ ಇಂದ ಬರ್ತೀವಿ ಇದು ಈ ಸೈಡ್ ಊಟ ಸೆಟ್ ಆಗಲ್ಲ ಅಂದ್ರನು ಹ್ಮ್ ಇದಾಗುತ್ತೆ ಒಂದ ಕೊಡ್ತಾರ ಚಪಾತಿ ರೊಟ್ಟ ಚಪಾತಿ ಕೊಡ್ತಾರ ಅಷ್ಟೇ ರೊಟ್ಟಿಯನ್ ಕೊಡಲ್ಲ ಪಲ್ಯ ಇರುತ್ತೆ ಸಾಂಬಾರ್ ಇರುತ್ತೆ ತನ್ನ ಸಾಂಬಾರಷ್ಟತೇ ಹ್ಮ್
ನೋಡು ಇದ್ರೆ ಹೇಳಿ ನಾನು ಬರ್ತೀನಿ ಕೆಲ್ಸಕ್ಕೆಗ
ಬನ್ನ ನೀವು ಬರ್ತೀರಾ ನೀವು ಬರ ಕೇಳ್ತೀನಿ ತ ಅವ್ರ ಯಾವ ವೆೇಕೆನ್ಸಿ ಖಾಲಿ ಆಗುತ್ತ ಅವಾಗ ಕೇಳಿ ಹೇಳ್ತಿ ನಿಮಗ ಏನ
ಊರಲ್ಲ ಕ ನಲ್ಲಾ
ಈಗ ಏನ್ ಮಾಡ್ತಾ ಇದ್ದೀರ ಊಡಲ್ಲಿ ವರ್ಕ್ು
ಇಲ್ಲ ಮತ್ತ ಊಟ ಮಾಡದು
ಹ್ಮ್ ಹ್ಮ್ ಮತ್ತೆ ಹೊಲ್ದದ ಬಿಲ್ದ ಕೆಲ್ಸ ಮಾಡ್ಕೊಂತಿದ್ದೀರಾ ಹಂಗೆ
ಹಾ ಜಮೀನ್ ಹೋಗ್ಬೇಕತತಿ ನಾವಾಗ ನಮ ನಮ್ದೇ ಒಂದ ಜಮೀನು ಅಾಕ್ಕಕ್ರೆ
ಹ್ಮ್ ಹ್ಮ್ ಹ್ಮ ಅದೇ ಕೆಲ್ಸ ಮಾಡ್ತಾ ಇದ್ರು ಹೊಲ್ದಲ್ಲಿ ಹ್ಮ ಮತ್ತೆ
ಹೋಗಬೇಕಲ್ಲಪ್ಪ ಮತ್ತೆ ಹೊಟ್ಟೆ ಬೇಕಲ್ಲ ದುಡ್ಡು
ಹಾ ಹೌದು ಹೌದು ಎಜುಕೇಶನ್ ಏನಾಯ್ತು ನಿಮ್ದು
ಹಾಗೆ ಓದ್ತಾ ಇದ್ದೇನೆಿ ನೀನು
ನಮ್ದು ಹಂಗೆ ಡಿಸ್ಕಂಟಿನ್ಯೂ ಮಾಡಿದೀನಿ ಡಿಗ್ರಿ ಕೆಲ್ಸಕ್ ಬಂದಿದ್ದೀಿ ಬೆಂಗಗಳೂರು
ಯಾಕಪ್ಪಾ ಯಾ ಡಿಸ್ಕೌಂಟ್ ಇನ್ ಮಾಡಿದೆೆ
ಬೆಂಗ್ಳೂರಲ್ಲಿ ಕೆಲ್ಸ ಹಂಗೆ ಮನೆ ಪ್ರಾಬ್ಲಮ್ ಕೆಲ್ಸಕ್ ಬಂದ್ ಬಿಿಟ್ಟಿದೀನಿ ಡಿಸ ಕಂಟಿನ್ಯೂ ಮಾಡಿ ಅದ ಅಲ್ಲೇ ಆ ಅಲ್ಲಿ ಡಿಸ್ಕಂಟಿನ್ಯೂ ಆಗಿದೆ ಮತ್ತೆ ಇಲ್ಲಿ ಚಾಪೂರ್ ಬಂದಿದೆ ನೀವ ಹೋಗ್ಬೇಕಕ್ ಮತ್ತೆ
ಹೌದಾ
ಹ್ಮ್
ಓದಕ್ಪ್ಪಾ ಎಷ್ಟು ಬಂದು ಓದಕ್ ಬಿಡಕ್ ಹೋಗ ಕಷ್ಟ ಕೊಬೇಕ
ಹಾ ಅಂತಾರಪ್ಪಾ ಹಿಂಗಗೆ ಅಂತಾರ ಎಲ್ರು ಅದೇ ಅದ್ರ ಇ ಅದರ ಏನಂತಾರೆ ಅದ ಡಾರ್ಕ್ ರಿಯಾಲಿಟಿ ಗುತಿಲ್ಲ ಅದ್ರದದು ಇವಾಗ ಎಲ್ಲರ ಹೇಳ್ತಾರ ಓದ್ ಓದ್ ಅಂತಾರ ಅದರ ನಿಜವಾದ ಬಣ್ಣ ಏನ ಅನ್ನೋದು ಒದ್ದರಿ ಹ್ತರುತ್ತದ
ರ
ಹ್ಮ್
ಹೇಳ್ತಿರೋದು ನಿಜಾನೇ
ಹ್ಮ್
ರು ಓದ್ಬೇಕಲ್ಲ
ಹ್ಮ್ ಹಬೇಕಪ್ಪ ಇನ್ನೇನ್ ಡಿಗ್ರಿ ಮುಯತು ನೆಕ್ಸ್ಟ್ ಏನ್ ಏನ್ ಮಾಡೋದು
ನೆಕ್ಸ್ಟ್ ಮತ್ತೆ ಮುಂದೆ ಏಮ್ ಏ ಓದ್ಬೇಕು.
ಏಮ್ ಏ ಮಾಡ್ತೀರಾ ಮತ್ತೆ - ಹ ನೋಡುವಾ ಬಟ್ ಡಿಗ್ರಿ ಮುಗ ಮುಗ್ಸಿ ಮುಗಸಿ ನೋಡ್ಬಕ್ ಅದ್ರ ಮೇಲೆ ಕೆಲ್ಸ ನೋ ನೋಡ್ಬೇಕು ಬೆಂಗಳೂರಲ್ಲಿ. ಹ್ಮ್ ಇದ ಏನು ಕಂಟಿನ್ಯೂ ಮಾಡೋದ ಡೌಟು ಅದ್ರ ಮೇಲೆ ಕೆಲ್ಸ ಹುಡುಕಿ - ಹುಡುಕ್ಯಾಡಬೇಕ ಬೆಂಗಳೂರಲ್ಲಿ. ಹ್ಮ್. ನಮ್ ಬ್ರದರ್ ಒಬ್ಬರು ಇದ್ದಾರೆ ಅವರು ಹೇಳ್ಯಾರ ಕೆಲ್ಸ ಆದ ಅಂತಹೇಳಿ.
ಅವ್ರ ಏನ್ ಮಾಡ್ತಾರೆ ನಿಮ್ಮ್ ಬ್ರದರ ಅವ್ರ ಏನ್ ಮಾಡ್ತಿದಾರೆ ಬೆಂಗಳೂರಲ್ಲಿ?
ಕೆಲ್ಸ ಎಲ್ಲಿ ಏನ್ ಹುಡಕ್ಯಾಡಬೇಕ
ಹೌದಾ
ಹ್ಮ್ ಮತ್ತೆ ನೀವ ಏನೂ ಈಗ ಏನ್ ಕೆಲ್ಸ ಮಾಡ್ತೀರಾ ಡಿಸ್ಕೌಂಟ್ ಮಾಡಿ ಇನ್ನ ಎಮ್ ಎ ಮುಗಿಯೋತಾನ ಕಾಯ್ತೀರಾ?
ಇಲ್ಲಪ್ಪಾ ಓದ್ಬೇಕ ಇನ್ನ ಎಮ್ ಎ ತರಕ್ ಓದ್ಬೇಕು.
ಹೌದಾ ಮತ್ತೆ ಊರಲ್ಲಿ ಏನಾದ್ರೂ ಹಬ್ಬ ಅದು ಏನ್ ಇದಾವ?
ನಮ್ಮ ಊರಲ್ಲಿ ಒಂದ್ ಹಬ್ಬ ಆಗುತ್ತೆ ಮೊಹರಂ ಅಂತ.
ಹಾ ಹಾ ಹೌದಪ್ಪ ನಮ್ ಕಡೆನ ಇಲ್ಲಿ ಕರಗ ಆಗತ್ತಲ್ಲ ಅದ್ರಂಗ
ಬೆಂಗಳೂರಲ್ಲಿ ಯಾವ ತರ ಉತ್ಸವ ಆಗುತ್ತೆ ಅದೇ ತರ ಮೊಹರಂ ಹಬ್ಬ ಅಂತ ಒಂದ್ ಹಬ್ಬ ಆಗುತ್ತೆ. ಈ ಹಬ್ಬವನ್ನ ಎಲ್ಲಾ ಸಮುದಾಯದವರದು ವಿಜ್ರಮಣೆಯಿಂದ ಆಚರಣೆ ಮಾಡ್ತಾರ.
ಹೌದಾ ಇಲ್ಲಿ ಎಲ್ಲಾ ಬೆಂಗಳೂರು ಬೆಂಗಳೂರಲ್ಲಿ ಕರಗ ಆಗತ್ತಲ್ಲ ಅದೇ ಟೈಪಾ
ಹಾ ಹಾ ಅದೇ ಅದೇ ಟೈಪ್ ಇದು ಬೇರೆ ಆದ್ರೇ.
ಓ ಓಹೋ ಇದು ಅಗ್ ಇದು ಅಗ್ನಿ ಅಗ್ನಿ ಕುಂಡದಲ್ಲಿ ತುಳಿತಾರಲ್ಲ ಅಗ್ನಿ ಅಗ್ನಿ ಅಗ್ನಿ ಕುಂಡ ಮಾಡಿ ಅದ್ರೊಳಗ ಅದೇನಾ
ಅದೇ ಹಾ
ಅಗ್ನಿಲಿ ಅಗ್ನಿಕಾಂಡದಲ್ಲಿ ಕಾಲಿಟ್ಟು ಹೋಗ್ತಾರಲ್ಲ -
ಹಾ ಎಸ್ ಎಸ್ ಅದೇ.
ಅದೇ ನಗೆ ಮತ್ತಂದ್ರೆ ವಜ್ಜ ಜೋರ ಇದೇ ಹ ಹಬ್ಬ.
ಹ ಹಬ್ಬ ಜೋರ ಇದೆ ವರ್ಷ ವರ್ಷ ಕೂಡ ಇದೆ ತರಾನು ಮಾಡೋದು. ಹಲೋ -
ಜೋರ ಜೋರ ಐತಿಪಾ ಹಬ್ಬ
ಮತ್ತೆ ಹಬ್ಬಕ್ಕೆ ಹೇಳಲ್ವಾ ನಾನು ಬರ್ತೇನ ಅಲ್ಲಿಗ ಒಂದ್ಸರ್ತಿ ನೋಡಿಲ್ಲ ನಿಮ್ಮ ಜಾತ್ರಿ ಕರಗ
ಹೌದಾ. ನಮ್ದೇನ್ ಇವಾಗಿಲ್ಲಾ ನಾನೇ ನಿಮ್ ಊರಿಗ್ ಬರ್ತಿನೀ ಇವಾಗ ನೀವ್ ಆಮೇಲ್ ಕರಗಕ್ ಬರಕಕುತ್ರಿ ಅಂತ ಇವು ಕರಗ ಏನಿಲ್ಲ . ಇನ್ನ ಮುಂದ ಇನ್ನ ಇನ್ನ ಮುಂದೆ ಇದೆ ನೀವು ಓ ಇವಾಗ ನಿಮ್ಮರಲ್ಲಿ ಹಬ್ಬ ಇದೆಯಲ್ಲ ಬರ್ತೇನ ನಾನು ಹಾ. ಬರ್ಬೋದಾ ನಿಮ್ಮೂರಿಗೆ
ನೀ ಬರೋದ ಹೆಚ್ಚಾ ನಾವ್ ನೋಡೋದ ಹೆಚ್ಚಾ.
ಹಾ ಹಾ. ಏನ್ ಸೌಂಡ್ ಜಾಸ್ತಿ ಏನ ಕೇಳಕ್ತದಲ್ಲ
ಯಾ ತರ ಬರ್ತದೆ ಸೌಂಡು
ಏನ್ ಗಾಳಿ ಬಿಟ್ಟ ತರ ಗಾಳಿ ಜೋರಾಗಿ ಬೀಸೋ ತರ ಬರುತ್ತೈದೆ
ಇವಾಗ ಇವಾಗ ಅದೇ ತರ ಕೇಳತ್ತದ
ಇವಾಗ ಇಲ್ಲ ಇವಾಗ ಚೇಂಜ್ ಐತ್ ನೋಡ್
ಸ್ವಲ್ಪ ಗಾಳಿ ಇಲ್ಲಿ ಸ್ವಲ್ಪ ಗಾಳಿ ಬಿಸ್ತೈದೆ ಮಳೆ ಬರ್ತಲ್ಲ ಇವಾಗ ಗಾಳಿ ಬಿಸ್
ನಿಮ್ ಕಡೆ ಕಡಾಕ್ ರೊಟ್ಟಿ ಫೇಮಸ್ ಅಲ್ವಾ ನಿಮ್ ಕಡೆ
ಹೌದಪ್ಪ ನಿನ್ನಗೇನ್ ಗೊತ್ತು
ನಮಗ್ ಗೊತ್ತಪ್ಪ ಇಲ್ಲಿ ಬಾರಿ ಇರ್ತವಿ ಇಲ್ಲಿ ಎಲ್ಲಾ ಫ್ಯಾಮಿಲಿಸ್ ಇದಾವಲ್ಲ ಉತ್ತರ ಕರ್ನಾಟಕ ಇಂದ ಅವಾಗ ಅವಾಗ ಹೋ ಮತ್ತ್ ಅವ್ರ ಮನೆ ಕಡೆ ಅವ್ರ ಮನೇಲಿ ಉಂಡ್ ಉಣತಿವಲ್ಲ ಬಾರಿ ಇರ್ತವ್ರಲ್ಲ ರೊಟ್ಟಿ ಅವು
ಅವುದ ನೋಡಿ ನಮ್ ರೊಟ್ಟಿ ತಿಂದ ಹೋಗಕಂತ್ ಯಾವ ತರ ಈ ಕಡಾಕ್ ರೊಟ್ಟಿ
ನಿಮ್ಮೂರಿಗ್ ಬರ್ತೀನ್ ಒಂದ್ ದಿವಸ ರೊಟ್ಟಿ ಕೊಡ್ರಪ್ಪಾ ನಮ್ ಹಂಗೆ ತರ್ತಿವಿ ಬರ ಟೈಮಿಗೆ
ಆಯ್ತಪ್ಪಾ ಬಾರಪ್ಪಾ ನಿನಗೆ ಎಷ್ಟ್ ಬೇಕ್ ರೊಟ್ಟಿ ಓಯಿ
ಹ ಹ ಆ ನಿಮ್ ಜಮೀನ್ ಕಡೆ ಆ ಕಡೆ ಎಲ್ಲಾ ಬರ್ತೀನಿ ಕರ್ಕೊಂಡ್ ಹೋಗ್ಬೇಕ್ ನನಗ
ಎ ಬನ್ನಿ ಗುರು ನೀವು ಬರೋದ್ ಹೆಚ್ಚ ನಾನ್ ಕರ್ಕೊಂಡ್ ಹೋಗೋದ ಹೆಚ್ಚ
ಹ್ಮ ಮತ್ತೆ ಹೆಂಗಿದಾವ್ ಬೆಳೆ ಅದು
ಚೆನ್ನಾಗಿದೆ ಗುರು ಮಳೆ ಬರ್ತಾ ಇಲ್ಲ ಬೆಳೆ ಚೆನ್ನಾಗಿದೆ ಮಳೆ ಬರ್ತಾ ಇಲ್ಲ
ಹೌದಾ ಮತ್ತೆ
ಮತ್ತೆ ಯಾವಾಗ ಬರ್ತೀರಾ ಅಂತ ಮೊದಲ್ಲೇ ಹೇಳಿ
ಹ್ಮ
ಎಲ್ಲಾ ಬರೋಕ್ಕೆೆ ಎಲ್ಲಾ ನಾವು
ನಿಮ್ ಊರಲ್ಲಿ ಯಾವಾಗ ಇರೋದು ಹಬ್ಬ ಯಾವಾಗ ಇರೋದು
ಹಬ್ಬ ಇನ್ನೊಂದು ನಾಲ್ಕೈದ್ ದಿನ
ನಾಲ್ಕೈದ್ ದಿನನ ನಾನ್ ಸಂಡೆ ಕೂಡ್ಲಾ ನಾಳೆ ಇಲ್ಲ ನಾಳಿದ್ದು ಕೂಡ್ಲಾ
ನಾಳಿ ತುಕೊಂಡಿ ನೀವು ನಾಳಿದ್ದು
ಯ ಹಂಗ್ ಬರ್ಬೇಕ್ ನಿಮ್ಮ್ ಇದಕ್ಕೆ ಇಲ್ಲಿ ಯಾದಗಿರಿ ಸೀದಾ
ಯದಗಿರಿ ಡಿಸ್ಟಕ್ ಆದ್ರೆ ನೀವ್ ಬೆಂಗಳೂರಲ್ಲಿ ಕುಂತ್ಬಿಡಿ ಬೆಂಗಳೂರಿಂದ ಆ ಬೆಂಗಳೂರಿಂದ ಸೀದಾ ಯಾದ್
ಹಾ ಮತ್ತೆ ಅಲ್ಲಿಂದ
ಅಲ್ಲಿಂದ ನಮ್ಮೂರ್ ಅಂತ ಒಂದ್ ಊರು ಇದೆ ಊರ್ ಅಂತ
ಹ್ಮ್
ತ ಊರಿಗೆ ಬಂದ್ ಬಿಡು
ಹೌದಾ ಬಸ್ ಇದ್ದಾವ
ಹ ಬಸ್ಸ ಇದಾವ
ಓಕೆ ಓಕೆ ಸರಿ ಸರಿಯಪ್ಪ ಮತ್ತೆ ಕಾಲ್ ಮಾಡ್ತನಿ ಈಗ ಫೋನ್ ಬರ್ತಾದೆ
ಹಾ ಸರಿ ಓಕೆ
ಹೆ